ಹಲೋ
ಹಾ ಕೇಳಸ್ತದಮ್ಮ ನಿಮಗೆ
ಹಾ ಕೇಳಸ್ತಿದೆ
ಹಾ ಏನ್ ಮಾಡ್ತಿದರಿ
ಏನಿಲ್ಲ ಸುಮ್ನೆ ಕುಂತಿದ್ದಿವೀ ನೀವ ಏನ್ ಮಾಡ್ತಾ ಇದ್ದೀರಾ
ನಾವು ಏನಿಲ್ಲ ನೋಡಮ್ಮ ಈಗ ಅಡ್ಗೆ ಮಾಡ್ಕೊಂಡ್ವಿ ಹಾ ಸ್ವಲ್ಪತ್ ಕುಂತಿದ್ವಿ ಮಕ್ಳೀಗೆಲ್ಲ ಹೋಮ್ ವರ್ಕ್ ಹೇಳ್ ಕೊಡ್ತಾ ಇದ್ವಿ
ಹೌದೌದಾ
ಲ್ರು ಆರಾಮ ಇದಾರ ಮನೆಯಲ್ಲಿ
ಹಾ ಎಲ್ರು ಆರಾಮ ಇದಾರ ನೋಡಮ್ಮ ನೀವ
ಹಾ ನಾವು ಎಲ್ಲರು ಆರಾಮ ಇದ್ದೀವಿ
ಹಾ ಹ್ಮ್ ಏನ್ ಮಾಡ್ತಿರೋದ್ ನೀವ ಇವಾಗ
ನಾವು ಏನಿಲ್ಲ ನಮ್ದು ಡಿಗ್ರಿ ಮುಗ್ಸಿ ಮನೆಯಲ್ಲೇ ಇದ್ದೇವೆ ಸದ್ಯಕ್
ಹೌದಾ ಹ್ಮ ನಮ್ದು ಡಿಗ್ರಿ ಮುಗ್ದ ಬಿ ಎಡ್ ತರ್ಡ್ ಸೆಮ್ ಇವಾಗ
ಹೌದಾ
ಹಾ ಮಾರಾಜ ಅದ ಮಕ್ಳ ಇದಾರ ಅವ್ರದು ಹೋಮ್ವರ್ಕ್ ಕು ಶಾಲೆ
ಎಲ್ಲಾ ಮಾಡ್ಕೊಂ
ಹಾ ಎಲ್ಲಾ ಮಾಡ್ಕೊಕ್ ನೋಡ ಫುಲ್ ಬಿಸಿ
ಮಕ್ಳಿದ್ರೆ ಕಷ್ಟ ಆಗತ್ತೇನಲ್ವಾ ಎಲ್ಲಾ ಕೆಲ್ಸ ಮಾಡೋಕೆ ಅವರು ಅವರು ಎಲ್ಲಾ
ಹಾ ಮಾಡ್ಬೇಕ ಅನಿವಾರ್ಯ ಮತ್ತೆ ಹೆಂಗಾದ್ರುನು ಮಾಡ್ಲೇಬೇಕಲ್ವಾ
ಹೌದ ಹೌದು
ಹ್ಮ್ ಅಂದ್ರೆ ಮಕ್ಕಳ ಜೊತೆ ನಾವು ಓದ್ಬೇಕು ಮತ್ತೆ ಮಕ್ಳಿಗೆ ಓದಿಸ್ಬೇಕು ಮತ್ತೆ ಮನ್ಯಾನ್ ಕೆಲ್ಸ ಮಾಡ್ಕೋಬೇಕು ಹಿಂಗಾಗಿ ಎಲ್ಲ ಸ್ವಲ್ಪ ಹೆವಿ ವರ್ಕ ನಮ್ದು ಟ್ವೆಲ್ವ ಇಯರ್ಸ್ ಆಯ್ತು
ಹಯ್ಯವಾ ಜಲ್ದಿನೇ ಮಾಡ್
ಹಾ ಅಂದ್ರೇನ ಸೆಕೆಂಡ್ ಪಿ ಯು ಮುಗೀತು ಹದ್ನೆೆಂಟ ಏಜಿಗೆ ಮಾಡ್ಕೊಂಡಿದ್ದು ಕೊಂಡು ಎರಡು ವರ್ಷಕ್ಕೆ ಒಂದ ಮಗು ಆಯ್ತು ಮೂರ್ ವರ್ಷಕ್ಕೆ ಎರಡ್ ಮಗು ಆದು ಈಗ ಅವ್ರ ಮಕ್ಕಳೇ ಹನ್ನೊಂದ ವರ್ಷದವರಿದ್ದಾರೆ
ಹೌದಾ
ಹ್ಮ್ ನಿಮ್ದು ಎಷ್ಟ ವರ್ಷ ಆಯ್ತು ಮ್ಯಾರೇಜಾಗಿ
ಇಲ್ಲ ಇವಾಗ ಡಿಗ್ರಿ ಮುಗ
ಹೌದಣ ಇನ್ನಾವ್ ಓದ್ತಿದಿರಾ ಹ ಹ ಇರ್ಲಿ ಇರ್ಲಿ ಜಲ್ದಿ ಮದ್ವೆ ಆಗ್ಬಾರ್ದು ಸ್ವಲ್ಪ ಲೇಟ್ ಆಗಿ ಜೀವನ್ದ ಅನುಭವ ಎಲ್ಲಾ ನಮ್ ಕಾಲ ಮೇಲೆ ನಾವ್ ನಿಂತು ಮದ್ವೆ ಆದ್ರೆ ಒಂದು ಇದು.
ಹೌದು ಮದ್ವೆ ಆದ್ ನಂತರ ಈ ರೀತಿ ಇರಕ್ ಬರಲ್ಲ ಈ ರೀತಿ ಇದ್ದು ಮುಂದೆ ಮದ್ವೆ ಆಗದ ಅಗೋದದಂತ ಇದ್ದೇ ಇರುತ್ತೆ.
ಹ್ಮ್ ಹ್ಮ್ ಹೌದು ಇಲ್ಲಿಲ್ಲ ಇಲ್ಲ. ಸ್ವಲ್ಪ ಓದ್ರಿ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋರಿ.
ಹಾ
ಹ ಏನಾದ್ರೂ ಅಚೀವ್ಮೆಂಟ್ ಮಾಡಿ ಮದ್ವೆ ಆಗಿ ಹ್ಮ್ ಏನು ಡಿಗ್ರಿ ಏನ್ ಮಾಡಿದ್ದು ಬಿ ಎನಾ?
ಇಲ್ಲ ಬಿ. ಕಾಂ ಆಗಿದೆ.
ಬಿ. ಕಾಂ ಮ್ಮ ಅಂದ್ರೆ ಬಿ ಕಾಂ ಅಲ್ಲಿ ಸಾಕಷ್ಟು ಅವಕಾಶಗಳು ಸಿಗ್ತಾವೆ ನಿಮಗೆ ಹಾ ಅಂದ್ರೆ ತರ್ಬೋದಲ್ಲ ಎಲ್ಲಾರು ವರ್ಕ್ ಈಗ
ಇಲ್ಲ ಎಲ್ಲಿಗ್ ಹೋಗಿಲ್ಲ ಮನೇಲ್ ಬೇಡಂತಾರ ಓದಂತಾರ ಏನ್ರೀ ಮಾಡದ್ ಮಾಡ್ಬೇಕಾಗಿತ್ತ ಓದ್ಕೊಂತರ
ಹೌದಾ?
ಹಾ ಹೊರ್ಗಡೆ ಕೆಲ್ಸಕ್ ಹೋಗೋಗ್ಬಿಡಲ್ಲ.
ಮತ್ತೆ ಮಾಡಿಲ್ಲ ನೆಕ್ಸ್ಟ್
ಇನ್ನ ಮಾಡಿಲ್ಲ ಇನ್ನ ಮುಂದೆ ಏನ್ರ ಎಂ ಕಾಂ ಅದು ಮಾಡ್ಬೇಕನ್ನೋದೈತಿ.
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಇವಾಗ ಡಿಗ್ರಿ ಮೇಲೆ ಯಾವರ ಪೋಸ್ಟ್ ಎಲ್ಲ ಖಾಲಿ ಇರ್ತಾವ ಬಿಡ್ತಿರ್ತಾರ ನಿಮ್ಗೆ ಬ್ಯಾಂಕಲೖತು ಇದ ಎಲ್ಲ ಅನುಕೂಲ ಆಗ್ತದ.
ಬ್ಯಾಂಕಿಂಗ್ ಎಕ್ಸಾಮೇ ಓದ್ಬಿಟ್ಟು ಏನಂದ್ರ ಈಗ ಡೈರೆಕ್ಟ್ ಎಕ್ಸಾಮ್ ಕೊಡಕ್ ಹೋದ್ರೆ ಗೊತ್ತ್ ತಗಲ್ಲಲ್ಲ ಓದ್ಬೇಕಾದ್ರೆ ಸೆಲ್ಫ್ ಸ್ಟಡಿ ಮಾಡ್ಬೇಕಾದ್ರ ಅದಕ್ಕೆ ಕೋಚಿಂಗ್ ತಗೊಂಡು ಓದ್ಬೇಕ್.
ಹಾ ಹೌದೌದು ಅಲ್ಲ ನಿಮ್ ಪ್ರೈವೇಟ್ ಬ್ಯಾಂಕಲೆಲ್ಲ ಕರ್ಕೋಬೋದು. ದೆಲ್ಲ ಈವಾಗ
ಹಾ ಕರ್ಕೊಂತಾರೆ ಅಂದ್ರ ಸಂಬಳ ಜಾಸ್ತಿ ಇರಲ್ಲ.
ಹಾ ಅಲ್ಲಾ ಎಕ್ಸ್ಪೀರಿಯನ್ಸ್ ಇರುತ್ತ ಅಂದೆ.
ಹಾ ಇರುತ್ತಿ ಇರತ್ತೆ ಕೇಳ್ಬೇಕಕ್ ಅದನ್ನ ಕೇಳಿಲ್ಲ ಮನೇಲ್ಲೇ ಓದ್ತಿದಿನಿ ಅಂತ ಹೇಳ ಸುಂದ್ರ ಬಿಟ್ಬಿಟ್ಟ. ಇದಾರೆ.
ಹೌದಾನ? ಅಂದ್ರೆ ನೀವ್ ಕಂಪ್ಯೂಟರೆಲ್ಲ ಕಲ್ತಿದ್ದೀರಾ ಹ್ಮ್ ಅಂದ್ರೆ ಬಿ. ಕಾಂ ಮಾ ಕಾಮರ್ಸ್ ಎಲ್ಲಾ ಮಾಡಿದ್ರೆ ಕಂಪ್ಯೂಟರ್ ಅಂದ್ರನೇ ಯೂಸ್ ಆಗೋದು. ಹಾ ಇಲ್ಲ ಇಲ್ಲ ಎಲ್ಲದ್ ಲ್ಲಿ ಸ ಕಾಮರ್ಸ್ ಬಿ ಕಾಂ ಮಾಡದಲ್ಲ ಕಂಪ್ಯೂಟರ್ ಕಲಿಲೇ ಬೇಕು ಮೈನ್ ಆಗಿ ದೇ ಇಂಪಾರ್ಟೆಂಟು ಹ್ಮ್. ಮತ್ತೆ ಮಕ್ಕಳು ಹೋಗ್ಬೇ ಕ್ಯರಾಧ್ಯೇ ಅಂತೇಳಿ ಒಬ್ಬಳು ಅದಿತಿ ಅಂತೇಳಿ.
ಹಾ ಹ ಇಬ್ರು ಜನ ಹೆಣ್ಮಕ್ಳ?
ಹಾ ಇಬ್ರೇ ಹೆಣ್ ಮಕ್ಳು.
ಹಾ ಹ ಹೆಸರು ಚೆನ್ನಾಗಿಟ್ಟಿದಿರ.
ಹ ನಮ್ಮ ಮನೆಯವರು ಅಂದ್ರೆ ನಮ್ಮ ಮನೆಯವ್ರ ಅಕ್ಕ ಇದು ಮಾಡಿದ್ದು. ಹೆಸ್ರು ಚಾಯ್ಸ್ ಮಾಡಿದ್ದು ಅವರೇ ಇ ಟ್ಟಿದ್ದು. ಹ ಮತ್ತೆ ನೀವ್ ಮನೇಲೆೆಲ್ಲ ಎಷ್ಟು ಸಂಜೆ ಅಕ್ಕ ಅಡಗಿ ರೊಟ್ಟಿ ಮಾಡಕತ್ತಾರ ನಮ್ ತಂಗಿ ಒಬ್ರ ಇದಾರ.
ಹ್ಮ್
ಅವ್ರ ರೊಟ್ಟಿ ಮಾಡಕತ್ತಾರ ನಾನು ಮ್ಯಾಲೆದ ಅನ್ನ ಮಾಡ್ಕೊಂಡೀನಿ ಸಾಂಬಾರ್ ಮಾಡ್ಕೊಂಡದೀನಿ. ಎರಡ್ತರ ಪಲ್ಯ ಮಾಡಿದ್ದೀನಿ. ಇವಾಗ ಮಕ್ಕಳ ಹೋಮ್ವರ್ಕ್ ಆತ್ತು ಹಂಗೆ ಮಾಡ್ಕೊೊಂಡು ಅವ್ರ ಹೋಮ್ವರ್ಕ್ ಕೇಳ್ಕೊಟ್ಟೆ.
ಅವ್ರಗ್ ಹೇಳ್ಕೊಡೋದ್ರೊಳಗ ನೀವೇ ಮತ್
ಹಾ ಮತ್ತೆ ನಾ ರಿಟ ಎಲ್ ಕೆ ಜಿ ಯು ಕೆಜಿ ಇದನ ಸ್ಟಾರ್ಟ್ ಎಲ್ಲ ಕಲಿಯಕ
ಹಾ ಅದು ಒಂಥರಾ ಒಳ್ಳೇದ ನೆನ್ಪ ಹೋಗಿದ್ದೆಲ್ಲ ಮತ್ತೆ ಹಓದ ಒದಂಗಯ್ತು
ಅಂದ್ರೆನು ನಾವು ಓದಾಗಿರೋ ಸಿಲೆಬಸ್ ಎಲ್ಲ ಬೇರೆ ಇತ್ತ ಇವಾಗೆಲ್ಲಾ ಸಿಲೆಬಸ್ ಚೇಂಜ್ ಬಟ್ ಅವ್ರಿಗೋಸ್ಕರ ನಾವ್ ಬರ್ಲಿಕ್ಕಾದ್ರೂ ಒಳ್ಳೊಳ್ಳೆ ಮತ್ತೆ ಕಲಿಬೇಕು. ಮತ್ತೆ ಮೊಬೈಲ್ ನೋಡಿ ಅದ್ರ ನೋಡಿ ಒಳ್ಳೊಳ್ಳೆ ಕಲ್ತ್ ಅವ್ರಗ್ ಹೇಳ್ಬೇಕು.
ಹೇಳ್ಬೇಕು ಅದ್ರದಿಂದಾಗಿನ ಇನ್ನೊಂದು ಹೊಸತನದು ಕಲ್ಕೋತೀವಲ್ಲಾ.
ಹಾ ಕಲ್ಕೊತ್ತ ಇನ್ನೊ ಒಂದು ಮಕ್ಕಳ ನಾವ ಹೇಳಿದ್ದು ಕೇಳಂಗಿರಲ್ಲ ಅದ ಮೇಡಮ್ರ್ ಏನ ಹೇಳ್ತಾರೆ ಅದನ್ನೇ ಕರೆಕ್ಟ್ ಅವ್ರ ಟೀಚರ್ ಏನ ಇರ್ತಾರ ಅದೇ ಅವರು ಹ್ಮ ಅವ್ರ ತಪ್ಪೇ ಹೇಳಿ ಸರಿನೇ ಹೇಳಿ ಅವ್ರು ಏನ್ ಹೇಳ್ತಾರ ಅದೇ ಕರೆಕ್ಟ್ ಅದು ತಪ್ಪು ಅಂತ ನಾವ ಹೇಳ ಅಲ್ಲ ಅವ್ರ್ದೇ ಕರೆಕ್ಟ್ ಅತ್ರಿ ಆತರ ಅವರು ಹಾ ಆತರಾನ ಇದರಬೇಕು ಅಂದ್ರೆ ಇತ್ತ ಗುರ್ಗ ಹೇಳಿದ ಮಾತ ಕವಾರಲ್ಲ
ಹಾ
ಅವ್ರೇ ಮೇನ್ ಅವ್ರ
ಮಳೆ ಜಾಸ್ತಿ ಇಲ್ಲ ಫಸ್ ಮಾಡಾಕ್ ತದೆ ಮಳೆ ಏನ ಇಲ್ಲ ಇವಾಗ ಮಳೆ ಬಂದ್ರೆ ಬಿತ್ಬಹದಲ್ವಾ ಎಲ್ಲ ಹೊಲ್ದಲ್ಲಿ ಎಲ್ಲಾ ಹಾಗೆ ಖಾಲಿ ಇದೆನ ಎನ ಬಿ
ಇನ್ನೂ ಬಿತ್ತಿಲ್ಲ ನಾ
ಇ ಇಲ್ಲ ಹತ್ತಿ ಅದು ಬಿತ್ತಿದ್ದಾರೆ ಒಂದ್ ಮಳೆಗದು ಆದ್ರೂ ಇನ್ನ ಜಾಸ್ತಿ ಜನ ಕೆಲವೊಂದು ಎ ಭೂಮಿ ಇರ್ತದಲ್ಲ ಅದ ಅಲ್ಲಿ ಇನ್ನ ಬಿತ್ತಿಲ್ಲಾ.
ಹೌದ ಹೌದುೌದು ಎರಿ ಭೂಮಿನ ಲೇಟ್ ಅನ್ಸುತ್ತೆ
ಹ ಇನ್ನು ಇನ್ನು ಒಂದ್ಸರಿ ಮಳಿ ಬಂದ್ರೆ ಬಿತ್ಬೋದೇನೋ ಮಳಿನೇ ಬರ್ತ ಲ್ಲ ಮಾಡಾಕ್ತದೆೇ ಬಿಡ್ತು ಮಾಡಕ್ದ ಬಿಡ್ತು.
ಹ್ಮ್ ನಮ್ ಕಡೆ ನಂಗೆ ಮಳೆನೇ ಇಲ್ಲ ಇವತ್ತು ಸ್ವಲ್ಪ ಜಿಟಿ ಜಿಟಿ ಆಗದ ಅಷ್ಟೇ ಮಳಿ
ಹ್ಮ್
ಇಷ್ಟು ದಿನ ಮಳೆನೇ ಇಲ್ಲ ಫುಲ್ ಎಲ್ಲ ಬೆಳೆಗಳೆಲ್ಲ. ಕತ್ ಬಟ ಹ್ಮ
ಹಾಗೆ ಆಗುತ್ತೆ ಏನ್ ಕಡೆ ಹಾಕಿದ ಏನ್ ಹಾಕಿದ್ರಾ ನಿಮ್ ಕಡೆ
ನಾವು ಕಬ್ಬು ಹಾಕಿವ
ಕಬ್ಬ
ಅಕಡೆ ಕಬ್ಬು ಜಾಸ್ತಿ
ಹ್ಮ ಹೆಂಗತ್ ಬೆಳೆ ಎಲ್ಲ ಹೆಂಗಿದೆ.
ಅದೆ ಚೆನ್ನಾಗಿದೆ ಇದು ಏನ ಮಳೆ ಲಾರ್ದಂದೆ ಅದಕ್ಕೆಲ್ಲ ಸ ನೀರ್ ಬೇಕಲ್ಲ
ಹಿದೀರಾ
ಹ ನಮ್ದು ನೀರಾವರಿನೇ ಇಲ್ಲಿ ಯದಾದ್ದೂ ಎರಿಯಾಗನು ಒಂದ್ ಆರ ಏಳು ಎಕರೆ ಐತಿ ಅ ಅಲ್ಲಿನು ಅಂದ್ರೆ ಬೋರ್ವೆಲ್ ಅಂತ್ ಅಂತೇನಿಲ್ಲ ಮೋಟ್ರ ಕೂಡಸಿ ಪೈಪ್ಲೈನ್ಂದ ಹಾ ಕೆನಾಲಂದ ಮೋಟ್ರಿ ಕುಡಸಿಸಿ ಪೈಪ್ಲೈನ್ ಮಾಡಸಿದೀವಿ.
ಕೆನಲಿಂದನ ಹಾ ಹಾ
ಹಾ ಕೆನಾಲ ಎಲ್ಲ ಮೋಟ್ರ ಕೊಡ್ ಸಟಿ ಸಿಕ್ಕು ತಲೆನ ಪೈಪ್ಲೈನ್ ಮಾಡಿ ತಲನ ನೀರ್ ತಗೋತು ಇಲ್ಲಂ ಊರೊಳಗ ಆಯ ಎರೆ ನೀರಾವರಿ ಅದು ಬಾವಿ ಅದ ಹಳ್ಳ ಅದ ಅದಕ್ ಮೊಟ್ರ ಹಚ್ಚಿ ನೀರ್ ಬಿಡ್ತಾರ ಈರದ ನೀರ್ ಬಾವಿರ ಅದ್ರಿಂದ ನೀರ್ ಐತಿ ಛಲೋ ಆಗ್ಯದ ಇಲ್ಲಕಂದ್ರ ಮಳೆ ಮೇಲೆ ನಮ್ ಹಕೊಂಡ್ರ ಅದಕ್ಕ ಬೆಲ್ಲ ಒಣಿಗ ಹೋಗ್ ಬಿಡ್ತಾರ ಹಾ. ಆ ರೀತಿ ಅದ್ ನೋಡ್ರಿ ನೀವೆಲ್ಲಾ ಏನ್ ಗೊತ್ತಿದರಿ.
ನಾವ್ ನಾವು ಈಗೆಲ್ಲಾ ಹತ್ತಿ ಬಿತ್ತು ನೀರ್ ಅದು ಕಬ್ಬ ಅ ಹಚ್ಚಿ ಸ್ವಲ್ಪ ಹೊಲಕ್ಕ ಇನ್ನೊಂದ್ ಸ್ವಲ್ಪ ಹತ್ತಿ ಹಚ್ಬೇಕಂತ ಬಿಟ್ಟ
ಹಾ ಹಾ.
ಹ ನಮ್ದೆಲ್ಲಾ ನೀರಾವರಿ ಇದೆೇನ ಅಂದ ಬೋರ್ವೆಲ್ ಐತಿ ಒಂದ ಮೂರ್ ಮೂರ್ ಕಡೆ ಐತಿ ಹೊಲಾ ಮನೆ ಒಂದ್ ಕಡೆ ಬೋರ್ವೆಲ್ ಐತಿ ಒಂದ್ ಕಡೆ ಕೆನಲ್ ಇದೆ ಇನ್ನೊಂದ್ ಕಡೆ ಬಾವಿ ಮಾಡೀವಿ.
ಹಾ ನಂಗೆ ನಮ್ದ ಹಂಗೆ ನೋಡ್ ನಮ್ದು ಒಂದ್ ಮೂರ್ ಕಡೆ ಐತಿ ಒಂದ್ ಕಡೆ ಏನಾದ ಕೆನಲ್ಕ್ ಮೋಟ್ರ ಕೊಡ್ತೇವಿ ಟಿಸಿ ಹಾಕಿ ಒಂದ್ ಕಡೆ ಬಾ ಹಳ್ಳ ಅಂದ ಒಂದ್ ಕಡೆ ಏನಿಲ್ಲ ಮಳೆ ಮೇಲೆ.
ಹ್ಮ್.
ಹ್ಮ್ ಮಳೆ ಬಂದಾಗ ಬಿತ್ತದ ಅದನ್ನ ನಂದಕೊಂಡೆ ಬಿತ್ತಬೇಕ್ ಇಲ್ಕರ್ ಇಲ್ಲ.
ಹೌದ. ಹೌದು ಹಾಗೆ ಆಗ್ತಿದೆ ಏನಿಲ್ಲ ಮಳೆ ಬರ್ಬೇಕು ಎಲ್ರು ಪಾಪ ರೈತರ್ದೇ ಏನ್ ಇದ್ ಇವಾಗೆಲ್ಲ.
ಹಾ ಹಾ.
ಇ ಬೇರೆ ನಮ್ಮಂತರ ಆದ್ರ ಏನೋ ಹಾ ನಮ್ಮಂತರ ಆದ್ರ ಏನೋ ಒಂದ್ ಕೆಲ್ ಸ ಮಾಡ್ಕೊಂಡು ಎಲ್ಲೋ ಹೋಗಿ ಏನೋ ಒಂದ್ ಮಾಡ್ತಿರ್ತಿವಿ ಅವ್ರದ್ರ ಅದು ಹೊಲಾನೇ ನಂಬ್ಕೊಂಡ್ ಬದು
ಹಾ ಅದೇ ಒಂದೊಡ್ದಲ್ಲ ಅವ್ರು ಅದ ಇರ್ಲಿಕ್ಕೆ ನಡಂಗ ಲ್ಲ ಬಟ್ ಏನೋ ನಮ್ ಆ ತರ ಭೂಮಿ ತಾಯ್ ಏನ್ ಕೈ ಬಿಡಂಗಿಲ್ಲ. ಒಂದ್ ಕಡೆ ಕಸ್ಕೊಂಡ್ರೆ ಇನ್ನೊಂದ್ ಕಡೆ ಕೊಟ್ಟಿರ್ತಾಳ.
ಹಾ ಅವ್ರದಾದ್ರ ಒಂದ್ ವರ್ಷಗಡ್ಲೆ ಒಂದ್ ಒಂದ್ ಬೆಳಿಗೋಸ್ಕರ ಕಾಯ್ತಿರ್ತಾರ ಅವರು ಒಂದ್ ಮಳೆ ಇರ್ಲಿಲ್ಲ ಅಂದ್ರೆ ಅವ್ರು ಒಂದ್ ವರ್ಷದ ಆದಾಯನೇ ಹೋದಂಗ.
ಹೌದೌದು ಮತ್ತೇನ್ ಮಾಡೋದು ಮಾ ಹೆಂಗ ಪ್ರಕೃತಿ ಯಾವ ರೀತಿ ಕರುಣಿ ಯಾವ ರೀತಿ ಇ ತದ ಆ ರೀತಿ ಹೋಗ್ಬೇಕಾ. ಪ್ರಕೃತಿ ವಿರುದ್ಧ ಹೋಗಕ ಆಗಲ್ಲ ಹಾ ಬ ಹ ಆದ್ರನು ಈ ಮಳೆ ನೋಡಿ ಎಲ್ಲಾರೂ ಮಳೆನೆ ನಂಬ್ಕೊಂಡು ಕೂತಿದಾರ ಬಟ್ ಮಳೆ ಇಲ್ಲ ಈ ವರ್ಷ ಕಡಿಮೆ ಅದ.
ಹೌದು.
ಏನೇನ್ ಆಗುತ್ತಾ ಏನೇನಿಲ್ಲ ಮುಂದ.
ಹ ನೀವ್ ಮನೇಲ್ಲೇ ಇರ್ತೀರಾ ಏನ್ ಬೇರೆ ಕಡೆ ಎಲ್ಲಾದ್ರೂ ಕೆಲ್ಸಗ್ ಹೋಗ್ತೀರಾ.
ನಾವ್ ಮೊದಲ್ ಮಾಡ್ತಿದ್ವಿ ವರ್ಕ್ ಇವಾಗ ಬಿಟ್ಟಿವಿ. ಹಾ ಮಕ್ಳಗೋಸ್ಕರ ಅಂತಾನೇ ಇಲ್ಲ. ಲ್ಲ ನಂದು ಅದು ಮೂರ್ ವರ್ಷ ಪ್ರಾಜೆಕ್ಟ್ ಇತ್ತು ಅದ್ ಮುಗಿತ್ತಲ್ಲಾ. ಹಂಗಾಗಿ ನಾನು ಬಿಎಡ್ ಅದು ಮಾಡ್ಕೊಂಡೆ ಅದ ಓದಕ ಆಯ್ತ ಅದಾಯ್ತು. ಅಂತೇಳಿ ಬಿಟ್ಟೀವ್ ನೋಡ್ರಿ.
ಹಾ ನಡೀತೆ ನಡೀತೆ ಓದೋದೇ ಮೇನ್ ಇವಾಗ ಇನ್ ಇರೋದೆಲ್ಲ ಅದರೊಳಗೆ ಬಿ ಎಡ್ ಮಾಡಿ ಚಲೋ ಮಾಡಿದ್ರ ಎ ಲ್ಲಾಂದ್ರೂ ಬೇರೆ ಕಡೆ ಆದ್ರೂ ಕೆಲ್ಸಕ್ ಹೋಗ್ಬಹುದು.
ಹಾ ಹೋಗ್ಬೋದು. ಹಾ ಇರ್ಲಿಕ್ಕಂದ್ರೆ ಡಿಗ್ರಿ ಮೇಲೆ ಅಂದ್ರನು ಅದು ಪರ್ಸೆಂಟೇಜ್ ಬೇಕ. ಈಗ ಯಾವದಾದ್ರು ಕೇಳಿದ್ ಪರ್ಸೆಂಟೇಜ್ ಆಗ್ಬೇಕ್ ಅದಕ್ಕೆಲ್ಲ ಮತ್ತೆ ಕಾಂಪಟೇಟಿವ್ ಹ್ಮ್.
ಅದಕ್ಕ ಇವಾಗ ಬರೀನೆೇ ಬೇಕಲ್ಲ ಯಾ ಸಣ್ಣ ಡಿಗ್ರಿ ತಗೊಂಡ್ರು ಅಷ್ಟ ಡಿಗ್ರಿ ತಗೊಂಡ್ರು ಅಷ್ಟೇ ಪಿ ಎಸ್ ಸಿ ತಗೊಂಡ್ರು ಅಷ್ ಅಷ್ಟೆ ಅದನ್ನ ಸುಮ್ನೆ ಡಿಗ್ರಿ ಏನು ಅಲ್ಲದು.
ಹೌದೌದು ಸುಮ್ಮೂ ಹೆಸರಿಗಷ್ಟ. ಮತ್ತೆ ಅದೊಂದು ಪದವಿ ಮಾಡಿವೆ ಅನೋದ ಇದು ಬಟ್ ಓದ್ಲೇಬೇಕು ಎಲ್ಲಕ್ಕೂ ಕಾಂಪಿಟೇಷನ್. ಸ ಬರ್ಲೇಬೇಕು.
ಓದರಿಗ್ ಹಾಂಗ ಇಟ್ಟ ಚಲೋ ಮಾಡ್ಯಾರ ಏನಕಂದ್ರ. ಇವಾಗ ಎಲ್ರು ಡಿಗ್ರ ಡಿಗ್ರಿ ತಗೋತಾರ ಅವ್ರ ಹೆಸರು ಬರ್ಲೇ ಬರ್ದೇ ಇರೋರು ಸಹ ಡಿಗ್ರಿ ಮಾಡ್ತಿರ್ತಾರ. ಹ ಕಾಂಪಿಟೇಟಿವ್ ಅಂದ್ರೆ ಓದ್ದೋರಿಗ ಅಷ್ಟ. ಅಷ್ಟೇ ಹುಸಾರಿದ್ದಾರ ಈಗ ಅಷ್ಟೇ ಜಾಬ್ ಆಗತಾ
ಕಷ್ಟಪಟ್ಟು ಓದಿದ್ರೆಲ್ಲಾನು ಸಿಗುತ್ತ ಬಟ್ ಆ ಸೊಮಾರಿತನ ಮಾಡೋರ್ಗ್ ಹಿಂಗೆ. ಮತ್ತೆ ಹೆಂಗ ಮಾಡೋಕ್ಗಲ್ಲ ನೋಡ ಹೆಂಗ ಆತದ ಮುಂದ. ಲೈಫ ಗೊತ್ತಿಲ್ಲ ಓದ್ರಿ ನೀವ ಚೆನ್ನಾಗಿ.
ಹಾ ಹಾ ಸರಿ ಸರಿ.
ಇಡ್ಲಿ
ಹಾಯ್